ನಮಸ್ಕಾರ
ಏನ್ ಮಾಡ್ತಿದ್ದೀಯಾ
ನಾನು ಕೂತಿದ್ದೇನೆ
ಹೂ ಬೆಳಗಿನ ಭೋಜನವಾಗುತ್ತೇ
ಆಯ್ತು ನಿಮ್ಮದು ನಮಸ್ಕಾರ ನಮಸ್ಕಾರಗಳು
ಏನ್ಾ ಮಾಡ್ದ ನನ್ನ ಧ್ವನಿ ನಿನಗೆ ಕೇಳಿಸತಿದೀಯೇ ಹೂ
ಕೇಳ್ತು ಕೇಳುತ್ತಿಲ್ಲ ನಾನು ಕಿವಿಗೆ ಇಯರ್ಫೋನ್ ಹಾಕಿಕೊಳ್ಳುತ್ತೇನೆ ಎರಡು ನಿಮಿಷ ಕಾಯಿರಿ
ಹಾ ಹೇಳಿ ಮ್ಯಾಮ್ ಹೌದ ಅತ ನಿಮ್ಮ ಧ್ವನಿ ಕೇಳಕ್ಕೆೆ ನಂಗೆ ತುಂಬಾ ಇಷ್ಟ ಹೂ ಅದಕ್ಕೆ ನಾನು ನಿಮಗೆ ಕರೆ ಮಾಡಿದ್ದೇನೆ
ಎರಡು ನಿಮಿಷಗಳು ನಾನು ಕಿವಿಗೆ ಇಯರ್ಫೋನ್ ಹಾಕಿಕೊಳ್ಳುತ್ತೇನೆ
ಹಾಕಿಕೊಳ್ಳಿ ಬೆಳಗ್ಗೆ ಏನು ಊಟ ಮಾಡಿದ್ದೀರಿ ಹಾ ಬೆಳಗ್ಗೆ ಏನ್ ಊಟ ಮಾಡಿದ್ದೀರಿ
ಚಪಾತಿ ತಿಂದೇನೆ
ನಿಮಗೆ ಚಪಾತಿ ಮಾಡಕ್ ಬರುತಾ
ಹೌದು ಬರುತ್ತೆ ನಿಮಗೆ
ನಮಗೂ ಬರತ್ತೆ ನಿಮಗೆ ಯಾವ್ ತರ ಅಡಗೆ ಮಾಡಕ್ ಬರತ್ತೆ.
ನಮಗೆ ಎಲ್ಲಾ ತರ ಅಡಿಗೆ ಮಾಡುತ್ತೇನೆ.
ಹ್ಮ್ ನಿಮ್ಮ ವಸತಿ ಹತ್ತರ ತುಂಬಾ ಅಂಗಡಿಗಳಿವೆಯೆ.
ಹೌದು ಇದೆ ತುಂಬಾ ಅಂಗಡಿಗಳಿದೆ.
ನೀವು ಯಾವ ಅಂಗಡಿಗೆ ಹೆಚ್ಚು ಹೋಗುತ್ತೀರಿ.
ನಾವು ರೇಷನ್ ಅಂಗಡಿಗೆ ಹೋಗುತ್ತೇವೆ.
ಹ್ಮ್ ಏನು ಖರೀದಿಸುತ್ತೀರಿ.
ನಾವು
ಬೆಲ್ಲ ಕಾಫಿ ಪುಡಿ ಟೀ ಪುಡಿ. ಅಕ್ಕಿ ಗೋಧಿ. ತರುತ್ತೇನೆ ದಿನಸಿ ಸಾಮಾನು ಸಾಮಾನುಗಳನ್ನು ತರುತ್ತೇವೆ.
ಮಸಾರ್ ಮಸಾಲೆ ಪದಾರ್ಥಗಳು ತರುತ್ತೀಯಾ.
ಹೌದು ಮೆಣಸಿನ ಪುಡಿ ಅರಿಶಿನ ಪುಡಿ. ಧನಿಯಾ ಪುಡಿ ಗರಂ ಮಸಾಲ ಅನ್ನು ತರುತ್ತೇನೆ.
ಹ್ಮ್ ನಿಮ್ಮ ನೀವು ತುಂಬಾ ಚಾ ಕುಡಿತೀರಾ.
ಹೌದು.
ಚಾ ಮಾಡಲು ಚಾ ಮಾಡಲ್ ಬರ್ತೈತ.
ಹೌದು ಬರುತ್ತೆ.
ಹ್ಮ ನಿಮಗ್ ತುಂಬಾ ಚಾ ಇಷ್ಟ ಅನ್ಸುತ್ತೆ.
ಹೌದು ತುಂಬಾ ಇಷ್ಟ.
ಏಂಗ್ ಮಾಡೋದು ಹೇಳ್ತೀರಾ.
ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾ ಹೆಂಗ್ ಮಾಡ್ಬೇಕು ಅಂತ.
ಹಾ ಹೇಳಿ.
ಫಸ್ಟು ಮೊದಲು ತಪ್ಪಲಿಯಲ್ಲಿ ನೀರನ್ನು ಇಡಿ.
ಹ್ಮ್ ಹ್ಮ್.
ಆಮೇಲೆ ಚಹಾ ಪುಡಿ ಹಾಕಿ ಮಳ್ಳಿಸಿ.
ನಿಮಗೆ ತುಂಬಾ ಹ್ಮ್.
ತುಂಬ ತುಂಬ
ನಿಮಗೆ ತುಂಬಾ ಪ್ರಿಯವಾದ ಆಹಾರ ಯಾವುದು.
ನನಗೆೆ
ತುಂಬಾ ಪ್ರಿಯವಾದ ಆಹಾರ ಉಪ್ಪಿಟ್ಟು.
ಉಪ್ಪಿಟ್. ಹೆಂಗ್ ಮಾಡೋದು. ಹ್ಮ್. ನೀವು ಮನೆಯಲ್ಲಿ ತುಂಬಾ ಅಡುಗೆ ಮಾಡತೀರಾ.
ಮಾಡುವುದಿಲ್ಲ ಮನೆಯಲ್ಲಿ ಯಾರು ಇಲ್ಲ ಅಂದಾಗ ಅಡುಗೆ ಮಾಡುತ್ತೇನೆ ಅಷ್ಟೆ.
ಹ ಹೇಗಿದೆ ನಿಮ್ಮ ಜೀವನ.
ನಮ್ಮ ಜೀವನ ಚೆನ್ನಾಗೇ ಇದೆ. ನಿಮ್ಮದು
ಹೇಗೋ ಇ್ದೆ ತುಂಬಾ ಕಷ್ಟ ಎನಿಸುತ್ತದೆ ಈ ಜೀವನ ಈ ಪ್ರಪಂಚದಲ್ಲಿ ಬದುಕುವುದೇ ಕಷ್ಟ ನನಗೆ ಸಾಕಾಗಿದೆ ಈ ಮಾನವನ ಜೀವನ ನಿಮಗೆ ನಿಮ್ಮ ಅನಿಸಿಕೆ ಏನು ಈ ಮಾನವನ ಜೀವನದ ಮೇಲೆ
ನಮಗೂ ತುಂಬಾ ಕಷ್ಟ ಎನಿಸುತ್ತಿದೆ ಹೆಣ್ಣು ಮಕ್ಕಳ ಜೀವನ ಅಂತೂ ತುಂಬಾ ಕಷ್ಟ ಆಗಿದೆ
ಯಾಕೆ ನಿಮಗೆ ಈ ಜೀವನ ಕಷ್ಟ ಎನಿಸುತ್ತಿದೆ ಹ
ಹೆಣ್ಣು ಮಕ್ಕಳ ಜೀವನವೇ ಕಷ್ಟ ಅನಿಸುತ್ತಿದೆ
ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಹೇಗಿದೆ
ನಮ್ಮ ವಿದ್ಯಾಭ್ಯಾಸ ಚೆನ್ನಾಗಿದೆ ನಿಮ್ಮದು
ನಮ್ಮದು ಚೆನ್ನಾಗಿದೆ ನಮಗೆ ಅದರಿಂದನೇ ಸಮಸ್ಯೆ ಆಗಿದೆ
ಹೌದಾ
ಹ್ಮ್ ನಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸ ಸಿಗುತ್ತಿಲ್ಲ ಅದೇ ಸಮಸ್ಯೆ ಆಗಿದೆ
ಹೌದು ನಿಜ
ಅೆ ನೀವು ಯಾವಕಾದರೂ ರೈಲಿನಲ್ಲಿ ಸಂಚರಿಸಿದ್ದೀರಾ
ಹೌದು ರೈಲಿನಲ್ಲಿ ಸಂಚರಿಸಿದ್ದೇನೆ
ಓ ನಿಮ್ಮ ಅದ್ಭುತವಾದ ಅದಕ್ಷ್ಷಮೆಯ
ಅದ್ಭುತವ ದಕ್ಷಿಣ ರೈಲಿನಲ್ಲಿ ಇಡ್ಲಿ ತಿಂದಿರುವುದೇ ಅದ್ಭುತವಾದ ಕಕ್ಷಣ
ಎಲ್ಲಿಗೆ ರೈಲ್ವೆಿನಲ್ಲಿ ಪ್ರವಾಸ ಮಾಡಿದೀಯ ಹೇಳತಿ ಹ
ನಾನು ಬೆಂಗಳೂರಿನಂದ ಶಿವಮೊಗ್ಗದವರೆಗೆ ಪ್ರವಾಸ ಮಾಡಿದ್ದೇನೆ
ಹ್ಮ್ ಹೇಗಿತ್ತು ಶಿವಮೊಗ್ಗದ ವಾತಾವರಣ
ತುಂಬಾ ಚೆನ್ನಾಗಿಯೇ ಇದೆ ಬೆಂಗಳೂರಿಗಿಂತ ತುಂಬ ಚೆನ್ನಾಗಿದೆ
ನೀವು ಜೋರಾಗಿ ಮಾತಾಡಿ
ಜೋರಾಗಿ ಮಾತಾಡಡುತ್ತಿದ್ದೇನೆ ನಾನು ಆಚೆ ಇ ೇ ಅದಕ್ಕೆ ಗಾಳಿ ಸೌಂಡ್ ಕೇಳಿಸುತ್ತಿದೆ ನಿಮಗೆ
ನಿಮಗೆ
ಇವಾಗ ಕೇಳಿಸುತ್ತಿದೇಯೇ. ಹೇಳೇಳಿ
ರಪ್ಪು
ಕೇಳಿಸುತ್ತಿಲ್ಲದೆ
ಮ ಕರಳತಿ
ನಮಸ್ಕಾರ ಹ್ಮನು
ಹ
ನೀವು ಏನನ್ನು ಓದುತ್ತಿದ್ದೀರಾ
ಹಲ ಹಲ್
ಕೇಳಿಸುತ್ತಿಲ್ಲವೆ. ಹಲೋ.
ಹೇಳು.
ಕೇಳಿಸುತ್ತಿದೆಯೇ.
ಹೇಗಿದ್ದೀಯಾ ಹಾ ಈಗ ಕೇಳಿಸುತ್ತಿದೆ ಹೇಳು. ಹೇಗಿದೆ ನಿಮ್ಮ್ ಜೀವನ ಏನ್ ಮಾಡ್ತ
ಚೆನ್ನಾಗಿ ಇದೆ. ನಾನು ಸುಮ್ಮನೆ ಓಡಾಡುತ್ತಿದ್ದೆ. ನೀವೂ.
ಅದ ಅಣ್ಣ ಯಾವುದು
ಹ್ಮ
ನಿಮ್ಮ ಪ್ರಿಯವಾದ ಹಣ್ಣು ನಿಮ್ಮ ಪ್ರಿಯವಾದ ಹಣ್ಣು.
ನನಗೆ ಅಳಸಿನ ಹಣ್ಣು ಅಂದರೆ ತುಂಬಾ ಇಷ್ಟ.
ಓ ನಾನು ಈಗ ತಾನೇ ಆ ಅಣ್ಣನ್ನು ನೋಡಿದೇ. ಹಾಗಾಗಿ ನೀನೇ ನನಗೆ ನೆನಪಿಗೆ ಬಂದೆ. ಹೌದು.
ಹೌದಾ.
ಯಾಕೆ ನಿನಗೆ ಅಳಸಿಣ ಹಣ್ಣು ಅಂದರೆ ಇಷ್ಟ.
ಹ್ಮ್
ತುಂಬಾ ಚೆನ್ನಾಗಿಯೇ ಇರುತ್ತೆ.
ಹಾ ತುಂಬಾ ಸಿಹಿಯಾಗಿರುತ್ತೆ ಅಲ್ಲವೇ ಅದಕ್ಕೆ.
ಹೌದು ತುಂಬಾ ಚೆನ್ನಾಗಿ ಇರುತ್ತದೆ.
ಮತ್ತೆ ನಿಮ್ಮ ಆರೋಗ್ಯ ಹೇಗಿದೆ.
ನಮ್ಮ ಆರೋಗ್ಯ ಚೆನ್ನಾಗೆ ಇದೆ.
ಹ್ಮ
ಹ್ಮ ಮತ್ತೆ ಏನ್ ಸಮಾಚಾರ.
ಹೇಳಿ. ಏನ್ ಮಾಡ್ತಿದ್ದೀರಾ.
ನಾನು ಸುಮ್ಮನೆ ಓಡಾಡುತ್ತಿದ್ದೇನೆ. ಕಾಲೇಜು ರಜಾ.
ಧನ್ಯವಾದ ಹಾ ಧನ್ಯವಾದ ಗೆಳತಿ.
ಧನ್ಯವಾದಗಳು.